ಹಾಕ್ಕ
ಹ್ಮ್ ಹೇಳಪ್ಪಿ.
ಹ ಏನ್ ಮಾಡತ್ತಿದ್ರಕ್ಕ?
ಏನಿಲ್ಲವಾ ಕುತ್ಕೊಂಡಿದ್ ನೋಡ್ ನೀವು?
ನಾನು ಕುೂತ್ಕೊಂಡಿದ್ದೆ ಅಕ್ಕ.
ಹ್ಮ್ ಮತ್ತೆ
ಮತ್ತೆ ಅದೆ ಅಕ್ಕ ಗೋಬಿ ಮಾಡದ ಹೆಂಗಂತ್ ಕೇಳಿದ್ನಲ್ಲ ಅಕ್ಕ.
ಗೋಬಿನ ಅದು ಫ್ಲವರ್ ಸೋಸ್ಕೋ. ಸೋಸ್ಕೊಂಡ್ ನೀರ್ ಬಿಸಿ ತೆಗಿಡು. ನೀರು ಬಿಸಿಗಿಟ್ಟು ಅದ್ರಾಗ್ ಒಂಚೂರ್ ಚುರ್ ಉಪ್ಪಾಕು. ನೀರ್ ಕುದಿಯಕತ್ ಕುಳೆನ ಇವು ಫ್ಲವರ್ ಅದಕ್ಕಾಕು.
ಹಾ ಅಕ್ಕ
ಫ್ಲವರ್ ಹಾಕಿ ಅದನ್ನೇನ ಒಂದೖದ್ ನಿಮಿಷ ಕುದಿಸಿ ಆ ಬಸ್ಕೊಂಬಿಡು. ತೂತಿನ್ ಬುಟ್ಟಿಗೆ. ಬಸದ ಅತ್ ಅದನ್ನೇನ್ ಮಾಡ ಒಂದ್ ತೆಳ್ಳಂದ್ ಅರ್ಬಿ ಕಾಟನ್ ಅರಬಿ ಇರ್ತೈತಲ್ಲಾ. ಅದ್ರ ಮ್ಯಾಲೆ ಆರಾಕ್ ಬಿಡ. ಆ ರೀ ಅ ಒಂದ್ ಸ್ವಲ್ಪ ಒಣಗ್ಬೇಕ. ಹ ನೀರಿನ ಅಂಶ ಇರಬಾರ್ದ ಅದ್ರಾಗ ಅದನ್ನ ಮತ್ ಆ ಅರ್ಬಿ ತಗೊಂಡ ಹಿಂಗ್ ಒತ್ತ್ ಒಂಚೂರು ನೀರಿನ ಅಂಶ ಎಲ್ಲಾ ಹೋಗಂಗ. ಆಮೇಲೆ ಈ ಕಡೆ. ಇದನ್ನ ಏನದ ಮೈದಾ ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ ಟ್ಟ. ಆಮೇಲೆ. ಉಪ್ಪು ಖಾರಾ ಆಮೇಲೆ ಸೋಯಾ ಸಾಸ. ಆಮೇಲೆ ಫುಡ್ ಕಲರ್ ಇದ್ರ ಕೆಂ ಪದ ಕೆಂಪದ ಫುಡ್ ಕಲರ್ ಇದ್ರೆ ಫುಡ್ ಕಲರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಕಲಸ್ಕೋದನ್ ಬಜ್ಜಿ ಹಿಟ್ಟಿನ್ಗತ್ಲೆ. ಕಲಸ್ಕೊಂಡ. ಅದನ್ ಏನ್ ಮಾಡ್ ಇವೆಲ್ಲಾ ನೀರಿನ ಅಂಶ ಹೋಗಿರ್ತಾವಲ್ಲ ಅರಿಬ್ಯಾಗ್ ಹಾಕಿರ್ತಿರಲ್ಲ ಫ್ಲಾವರ. ಅದನ್ನ ಒಂದೊಂದ್ ಹಾಕ್ ಕಿ ಕರೀರಿ ಅವನ್ ಸಣ್ಣಗ್ ಉರಿ ಇಟ್ಟಕೊಂಡ.
ಹಾ ಅಕ್ಕಾ.
ಕರ್ದ ಆಮೇಲೆ ತಕ್ಕೋರಿ ಆಮೇಲೆ ಇನ್ನೊಂದ್ಸಲೆ ಮತ್ತೊಂದ್ಸಲೆ. ಕರೀರಿ ಯಾಡ್ ಸಲೇಕ್ ಕರದ್ರಿ ಅಂದ್ರ ಕುರಕುರ ಬರ್ತಾವ ಅವ.
ಹಾ ಅಕ್ಕಾ.
ಆಮೇಲೆ ಸಣ್ಣಾಗಿ ಬಳ್ಳುಳ್ಳಿ ಸಿಪ್ಪಿ ಎಲ್ಲಾ ತೆಗೆದ ಸಣ್ಣಾಗಿ ಬಳ್ಳುಳ್ಳಿ ಹೆಚ್ಕೊರಿ. ಒಂದಿಷ್ಟ. ಬಳ್ಳುಳ್ಳಿ ಹೇಚ್ಕೊಂಡ ಒಂದ್ ಸ್ವಲ್ಪ ಅ ಶುಂಠಿ ತುರ್ದ್ ಇಟ್ಕೊರಿ. ಶುಂಠಿ ತುರ್ದಿಟ್ಕೊಂಡ ಸ್ ಸಣ್ಣಗ ಉಳ್ಳಾಗಡ್ಡಿ ಹೇಚ್ಕೊರಿ. ಉಳ್ಳಾಗಡ್ಡಿ ಆಮೇಲೆ ಹಸ ಹಸಿ ಮೆಣ್ಷಿನ್ ಕಾಯಿ ಉದ್ಯುತ್ ತೆಕ್ ಹಚ್ಕೋರಿ ಹಸಿ ಮೆಣ್ಷಿನ್ ಕಾಯಿ.
ಹಾ ಅಕ್ಕಾ.
ದೊಡ್ ಮೆಣಸಿನ್ ಕಾಯ್ ಬರ್ ತಾನೋಡ್ ಆ ಕ್ಯಾಪ್ಸಿಕಂ.
ಹಾ ಹಾ ಅಕ್ಕ
ಅವುನ್ನ ಉದದ್ದಕ್ಕ ಹೆಚ್ ಕೊರಿ ತೆಳ್ಳಗ. ಆಮೇಲೆ ಸ್ವಲ್ಪ ಕ್ಯಾಬೇಜ್ ಹಚ್ಕೋರಿ ಉದ್ದುಕ ಹೆಚ್ಕೊಂಡು ಆಮೇಲೆ ಏನ್ ಮಾಡ್ತಿದಿ ಅವನ್ನ ಕರೆದ ತಕ್. ಕೊಂಡಿರ್ತಿರಲ್ಲ ಇವನ್ನ ಒಗ್ಗರಣೆ ಹಾಕೋಬೊಕು ಆಹ್ ಎಣ್ಣೆ ಹಾಕಿ ಅದಕ್ಕ ಬೊಳ್ಳುಳ್ಳಿ ಉಳ್ಳಾಗಡ್ಡಿ ಆ ಹಾಕಿ ಫ್ರೈ ಮಾಡ್ಬೇಕು. ಫ್ರೈ ಮಾಡಿ ಒಂದ್ ಸ್ವಲ್ಪ್ ಶುಂಠಿ. ಪೇಸ್ಟ್ ಹಾಕ್ ಬೋಕು ಹಾಕಿ ಅದ್ರ ಒಳಗನ ನೀನು. ಹ ಇದು ಏನದು ಸೋಯಾ ಸಾಸ್. ಆಮೇಲೆ ವೆನೇಗರು ಆಮೇಲೆ ರೆಡ್ ಚಿಲ್ಲಿ ಸಾಸು. ವೈಟ್. ಛೆ ಇದು ಗ್ರೀನ್ ಚಿಲ್ಲಿ ಸಾಸ್. ಹೂ ಟೊಮ್ಯಾಟೊ ಕೆಚಪು ಅವನಿಲ್ಲ ಹಾಕಿ ಕೈ ಹಾಡಿಸ್ಕೊಬೋಕು. ಎಡ್ಸ್ಕೊಂಡು ಒಂಚೂರು. ಕಾ ನಿನ್ಗ್ ಖಾರ ಬೇಕ್. ಅಂದ್ರ ಹಸಿ ಮೆಣಸಕಾಯ್ ಹಾಕೊಂಡಿರ್ತಲ್ಲ ಮತ್ತ ಒಂಚೂರ ಒಣ ಖಾ ಖಾರ ಉದುರ್ಸ್ಕೋಬೇಕು. ಕಲರಿಗಂತನ. ಆಮೇಲೆ ಅದನ್ ಏನ್ ಮಾಡ್ತಿದ್ದಿ ಇದು ಏನದು ಕಾರ್ನ್ಫ್ಲೋರ್ ಇರ್ತತಲ್ಲ. ಅದನ್ನ. ಒಂದು ಎರಡು ಸ್ಪೂನ್ ನೀರಾಗ ಕಲಸ್ಕೋಬೇಕು. ನೀರಾಗ ಕಲಸ್ ಕೊಂಡು ಅದು ಅಷ್ಟು ಬೆಂದ ಮೇಲೆ ಅದನ್ನ ಅದಕ್ಕೆ ಸುರಿಬೇಕು ಸ್ವಲ್ಪ ಗಟ್ಟಿ ಬರ್ತೈತಿ ಅದು. ಗಟ್ಟಿ ಬಂತಂದ್ರ ಆಮ್. ಆಮೇಲೆ ಇವು ಕರ್ದಿದ್ದ ಗೋಬಿ ಏನ ಇರ್ತಾವಲ್ಲ. ಅದಕ್ಕ ಹಾಕ್ಬಿಡು. ಹಾಕಿ ಚಂದಾಗಿ ಹುರಿ ಅದುನ್ನ. ಊರುದು ಮ್ಯಾಲೆ. ಕೊತಂಬ್ರಿ ಆಮೇಲೆ ಇದನ್ ಹಾಕ್ ಏನದು ಕ್ಯಾಬೇಜ್.
ಹಾ ಅಕ್ಕಾ.
ಅದನ್ ಹ -ಹಾಕೊಂಡ್ ಇದನ್ ಮಾಡ್ ಕ್ಯಾಪ್ಸಿಕಮ್ಮು ಅರ್ಧಂಬರ್ದ ಹುರಿಬೇಕವು ಪೂರ್ತಿ ಇದ್ರಾಗ ಒಗ್ಗರಣೆಾಗ್ಹಾಕ್ಬೇಡ. ಕ್ಯಾಪ್ಸಿಕಮ್ ಅರ್ ಜಂಬರದಾಗ್ ಹೂರ್ಕೊ ಹಾಕಿ ಒಂದ್ ದಿವ್ಸ ಬೇಕ ಕರ ಮಾಡ್ಕೊಳ್ಳ ಮುಂದ್ ಎಲ್ಲಾ ಒಂದ್ ದಿವ್ಸ ಕರದ ಇಟ್ಕೋರವನ ಅಂದ್ರೆ ಕುರುಕುರು ಆಗ್ಬಕ್ ಎರಡ್ ಸಲ ಇಲ್ಲಾಂದ್ರೆ ಮೆತ್ಗ ಆಗ್ಬಿಡ್ತಾವ ಈಗ ಮಳಿಗಾಲಕ್ಕ
ಹಾ ಅಕ್ಕ
ಹ್ಮ ಅಷ್ಟ್ ಮಾಡ್ಕೋರಿ ಚಲೋ ಸಾಸ್
ಹಾ ಅಕ್ಕ ಆಯ್ತಕ್ಕ.
ಸಾಸ್ ಅದಾವ?
ಮತ್ತಕ್ಕ?
ಮತ್ತ್ ಹೇಳ್ಬಕ್ ನೋಡ್ವಾ ಯಾವಾಗ್ಮಾಡ್ಬೇಕು ಈಗದನ್ನ.
ಇವತ್ತೇನ್ ಮಾಡಲ್ಲಕ್ಕ ನಾಳೆದು ಮಾಡ್ಬೇಕಕ್ಕ.
ಹ್ಮ್ ಎಲ್ಲಿ ನಿಮ್ಹೊಲ್ದಾಗ ಬೆಳೆದಿದ್ರೇನಾ.
ಹಾ ಅಕ್ಕಾ
ಹ್ಮ್ ಹ್ಮ್ ಮತ್ತಿನೇನ್ ಬೆಳಿತೇರ್ ನಿಮ್ಹೊಲ್ದಾಗ.
ಹೂವಕ್ಕ ಪ್ಯಾರ್ಲಗೆಂನಿನ ಗಿಡ ಆದವಕ್ಕ. ಸೀತಾಪಲ್ ಗಿಡಾಯ್ತಕ್ಕ. ಅ ಕನಕಾಂಬರಿ ಅಕ್ಕ
ಹ್ಮ್ ಹ್ಮ್
ಮತ್ತಪ್ಪಯ್ ಹಾ ತಾಟನಯ್ತಕ್ಕ ಹಳ್ಸಿನ್ನನ್ ಗಿಡ ಅಕ್ಕ.
ಹ್ಮ್ ಹ್ಮ್ ಹ್ಮ್ ಹಲ್ಸಿನ್ ಹಣ್ಣ್ ಬಂದಾವಲ್ಲಿಗ ಸೀಸನ್ ಐ್ತಲ್ಲ. ಹಲ್ಸಿನಣ್ಣ್
ಹಾ ಸೀಸನ್ಐ್ತಲ್ಲಕಾಯ್ ಆದ್ರ ಮಾರಲ್ ಬಿಡಕ್ಕ ನಾವ್ ಮನ್ ಗ್ ಇದು ಮಾಡ್ತೆ.
ಮನ್ ನಿಮ್ಮನೆಗೆ ಇಟ್ಗೊತೀರ.
ಮನೆಗಿಟ್ಕನಕ್ ಮನ್ಯಾಗು ನಾವ್ ಯಾರು ತಿನ್ನದಿಲ್ಲಕ್ಕ ಅವ್ನ.
ಹ್ಮ ಮತ್ತ.
ಅವ್ ನಮ್ಗ್ ಹಾಣ್ಣಾಗಿದ್ದು ಗೊತ್ತಾಗಲಕ್ಕ ಏನಿಲ್ಲ ಸುಮ್ಮ ಅಲ್ಲೇ ಬಿದ್ ಅಲ್ಲೇ ಕೆಟ್ಟೋಕವ್ ಅಕ್ಕ
ಹಂಗ್ ಮಾಡ್ಬ್ಯಾಡ್ರಿ ಸ್ವಲ್ಪ ದೊಡ್ಡವಾಗಿಂದ ಹರ್ದಿ ಇಟ್ಕೊಬಿಡ್ರಿ ಅವ್ನ. ಅರ್ದ್ ಮನ್ಯಾಗಿಟ್ಕೊಂಡ್ರಿ ಅಂದ್ರ ಅದ್ ದು ಎರಡ್ಮೂರ್ ದಿವ್ಸಕ್ ವಾಸ್ನಿ ಬರ್ತೈತಿ ಹಣ್ಣ್. ಆ ವಾಸ್ನಿ ಬಂದಾಗ ನೀವು ಅದನ್ನ ಕಟ್ ಮಾಡ್ಬೇಕು ಇಲ್ಲ್ ದ್ರ ಅವ್ವಲ್ಲೇ ಕೊಳ್ತ್ ಮೆತ್ತಗಾಗಿ ಬಿಸ್ಲಿಗೆ ಅ ರೈಲ್ವೆ ಒಳಗ ಮ್ಯಾಲ್ ಚಲೋನ ಇರ್ತಾವ. ಒಳಗ ಮೆತ್ತ್ ತ್ಗಾಗಿದ್ದು ಗೊತ್ತಾಗೋದಿಲ್ಲ ನಿಮ್ಗ.
ಹಾ ಅವು ನಾವ್ ತಿನ್ನೋದೇ ಇಲ್ಲಕ್ಕ ಮನೆಗ ಯಾರ ಹಣ್ಣ.
ಯಾರು ತಿನ್ನೋದಿಲ್ಲ.
ಯಾರು ತಿನ್ನಲಕ್ಕ ನಮ್ಮ ಮನೆಗ ಹಣ್ಣ ದನ.
ತಿನ್ಬಕ್ ವರ್ಷಕ್ಕೊಂದು ಬರ್ತೈತೇ ಅದು ಹಣ್ಣ ಎಲ್ಲಾ ಹಣ್ಣು ತಿನ್ಬಕ್.
ಹ್ಮ್ ಹ್ಮ್ ಅದು ಇನ್ನ ಹೊತ್ತಿಗ ಅದು ಅಷ್ಟ ದೊಡ್ಡ ಮಾರಕ ಅನ್ನೋದಕ್ಕೆ ಈಗ. ನಮ್ಮ ಮನೆ ಎರಡ್ ಸತಿ ಅಷ್ಟೇ ಅವಮ್ಮ ಹಬ್ಬ ಳ್ಳಾರಿಗ್ ತಂದ್ ಕೊಟ್ಟು ಹೋಗಕ.
ಹ್ಮ್ ಹ್ಮ್.
ಮತ್ ಇನ್ನೊಬ್ಬಾಕಿ ನಮ್ ಅಕ್ಕಾರಿಗ ಒಂದ್ ಯಾರ್. ಹಾ ಚಲೋ ಸಕ್ರಿ ತಿಂದಂಗ ಆಗ್ತೈತೆ ಹಂಗ ನೀವ್ ಯಾಕ ಕೆಡಿಸತೀರಿ ಅಂತ ಹೇಳಿ ಅವರು ಬೈದಾರಕ್ಕ ಮೊನ್ನೆ.
ಹ್ಮ ಮತ್ತ ತಿನ್ರಿ ಅದಕ್ಕೆ ಯಾಕೆ ಇದ ಮಾಡ್ತೀವಿ ಹೊರಗೆ ರೊಕ್ಕ ಕೊಟ್ಟ ತೊಗೊಂಡ ಬರ್ತಾರ ಮಂದಿ.
ಹು ಹೊರಗ. ನೆರಳೇಕಾಯಿ ನನಗಲ್ಲ. ಇವ ಆಗನ ಪಾವ್ ಕಿಲೋಗು ನಲ್ವತ್ ರೂಪಾಯಿ ಐವತ್ ರೂಪಾಯಿತಕ್ಕ.
ಹೌದೌದು ಬಾಳ ತುಟ್ಟಿ ಐತಿ ಅದ ಹಣ್ಣು ಯಾಕಂದ್ರೆ ಈಗ ಈಗಷ್ಟ ಅಲ್ಲ ಅದು ಸೀಸನ್ ಹಂಗಾಗಿ ಅದು ಈಗ. ಈ ಬಂತ ಅಂದ್ರ ಎಲ್ಲಾ ಕೆ. ಕೇರಳ ಮಂಗಳೂರ್ ಸೈಡ್ ಎಲ್ಲ ಅದ್ರಿಂದ ಕಾಯಿನ ಹರಿದ ಅದ್ರ ಚಿಪ್ಸು ಹಪ್ಪಳ ಎಲ್ಲ ಮಾಡ್ತಾರ ಹಲಸಿನ ಹಣ್ಣಿಂದ ಉಪಯೋಗ ಬಾಳ ತಗೋತಾರ. ನಾವ ಇಲ್ಲೇ ಎನ್. ನಮ್ ಕಡೆ ಎಲ್ಲೂ ಬಿಡೋದಿಲ್ಲಲ್ಲ ಆ ಕಡೆ ಇ ಮಂಗ್ಗಳೂರ್ ಸೈಡ್ ಉಡುಪಿ ಸೈಡ್ ಅ ಧರ್ಮಸ್ಥಳ ಸೈಡ್ ಎಲ್ಲಾ ಹಣ್ಣುಗಳನ ಅದನ್ನ ಏನ್ ಮಾಡ್ತಾರ ಚಿಪ್ಸ್ ಮಾಡ್ತಾರ ಇದನ್ ಮಾಡ್ತಾರ ಹ ಹಪ್ಪಳ ಮಾಡ್ತಾರ. ತಿನ್ನಕೂ ಇಟ್ಟು ಕೋ. ತಾಗ ನಾವ ಇಲ್ಲಿ ನಮಗ್ ಸಿಗೋದಿಲ್ಲ ತಿನ್ನ ಕಷ್ಟ ತಗೋ ಬರ್ತೇವ ನಾವು ಮನ್ನಿ ಎ ಪಿ ಎಮಂ ಸಿ ಯಾಗ ನೂರ್ ರೂಪಾಯಿ ಕೊಟ್ಟ ತಗೊಂಡ್. ಬಂದಿದ್ವಿ ಚಲೋ ಇತ್ತ ಹಣ್ಣ. ಮುನ್ನೂರು ರೂಪಾಯಿ ಹೇಳ್ತಾರ ಅವನ ಹಣ್ಣ ಒಂದಿಷ್ಟ ಐತಿ.
ಹೌದಕ್ಕ ತುಟ್ಟಿ ಅದಾವ ಅಂತ ಅವು ಹಣ್ಣು ಮಾರಕ್ ಇಲ್ವಂತೆ ಹೇಳಿದ್ದು ನೀವ ಇದು ಅಂತರ.
ಅದ ನಿಮ್ ಗೊತ್ತ. ಗೊತ್ತಾಗಂಗಿಲ್ಲ ಅಂದ್ರ ಅವು ಒಂದ್ ಸ್ವಲ್ಪ ದೊಡ್ಡ ಆದ್ಮೇಲೆ ಹ ಹರಿದ್ ಇಟ್ಕೊಂಡ್ಬ ಬಿಡ್ರಿ ಒಳಗ ನೀವ್. ಅರಿದು ಇಟ್ಕೊಂಡ್ರಿ ಅಂದ್ರ ಕಾಯಿರಂಗ. ಕೆಳನ ಕೊಟ್ಟ ಬಿಡ್ರಿ ಮರಾಕ್. ಅವರು ಹೇಳ್ಬೇಕು ಎರಡ್ ದಿವಸಕ್ ಬರ್ತೈತಿ. ಥ್ರೀ ಮೂರ್ ದಿವ್ಸಕ್ ಬರ್ತೈತಿ ಅಂತ ಹೇಳ್ಬೇಕು. ಅಂದ್ರ ಅವರು ಆ ದಿವ್ಸಕ್ಕ. ವಾಸನೆ ಬಂತಂದ್ರ ಕಟ್ ಮಾಡ್ಕೊಂಡ್ ತಿನ್ನಾಕ್ ಸರಿ ಹೊಕ್ತೈತಿ.
ಹು ಅಕ್ಕಾ.
ಓಯ್ ಸುಮ್ನೆ ಯಾಕ್ ವೇಸ್ಟ್ ಮಾಡ್ತೀರಿ.
ಅದನಾಕ್ಕ ಗೆಲ್ರುನ ಪ್ಯಾರಲ ಹಣ್ಣ ಅಕ್ಕಾ ದೊಡ್ಡುವ ಆಕ್. ಕಾಲಕ್ಕ ಐವತ್ ರೂಪಾಯಕ್ ಮೂರ್ ಅದು ಹಿಂಗ್ ಕೊಡ್ತ ನಿನ್ಯರ ಮಾರಿ ಬಂದಾಲ ಅಕ್ಕಾ ಮಮ್ಮಿ ಹೋಗಿ.
ಹೌದನ.
ಹ್ಮ್ ಐವತ್ ರೂಪಾಯಕ್ ಮೂರ. ಹಾ ಛಲೋ ಅದಾವ ಅಕ್ಕಾ ಇಪ್. ಇಪ್ಪತ್ತು ರೂಪ್ ಸನ್ನು ಇದ್ರ ಇಪ್ಪತ್ತು ರೂಪ್. ಪಕ ಮೂರು ನಾಕೂ ಕೊಡ್ತಾಳ ಅಕ್ಕಾ.
ಹ್ ಹ್ಮ್.
ದೊಡ್ದುವ ಇದ್ರ ಐವತ್ ರೂಪಾಯಕ ಮೂರು ನಾಕು ಕೊಡ್ತಾಳ ಅಕ್ಕಾ.
ಅವು ಮಾರ್ಕೆಟ್ನ್ಯಾಗ ಬಂದಾವಲ್ಲ ಇಸ್ ದೊಡ್ಡ ದೊಡ್ಡವ ಹಣ್ಣು ಅವು ಏನು ಒಳಗ ಏನು ಇರದೆೇ ಇಲ್ಲ ಬಿಡವ್ ಸಪ್ಪಿ ಸೊನಿ ಅವು.
ನಮ್ಮು ಹಂಗ ಅಲಕ್ಕ ನಮ್ಮು ಸಣ್ಣುವ ಅಘ್ದಿ ಅಷ್ಟು ದೊಡ್ಡುವ ಅಲ್ ಅಕ್ಕಾ.
ಹ್ಮ್ ಹ್ಮ್.
ಎಷ್ಟ ಅದ್ರೊಳಗನ ಮೀಡಿಯ್ ಸೈಝ್ ಅಕ್ಕಾ ಅದ ನಮ್ವು ಸಕ್ರೀ ತಿನ್ನಂಗ ಆಕೆತ್ತ ಅಕ್ಕಾ ಹನ್ ತಿಂದ್ರ.
ಹೌದನ. ಅವು ಮಾರ್ಕೆಟ್ ನ್ಯಾಗ ನಿಮ್ ಅಂಕಲ್ ತ್ತೊಂಬ ಬಂದಿದ್. ಇದ್ರು ವಾಹಿಂನ ತಿಂನತಾವು ಅರ್. ಅದ್ರಾಗ ಏನೇನು ಇಲ್ ನೋಡು ಹಣ್ಣುನ್ಯಾಗ. ಸಪ್ಪ ಎಂದ್ರಿ ಸಪ್ಪಿ ನೋಡಾಕ್ ಎಷ್ಟ್ ದೊಡ್ಡುವ ಅರಗ ಚೊಲೋ ಅದಾವು. ಶುಗರೀಗ ಚೋಲ ಅಲ್ಲ ಅದು. ಶುಗರಿಗೆ. ಹಂಗಾಗಿ ತಗೊಂಬಂದಾರಾ ಅದ್ರಾಗಿ ಏನೇನು ಇಲ್ಲ ಹಣ್ಯಾಗ ಬೆಂಡ್ ಹರದಂಗ ಆಯಬಿಟ್ಟವ ಒಳಗ.
ಹ್ಮ್ ಹಂದ ದೊಡ್ಡು ತ್ತೊಗೊಂಡ್ರ ಹಂಗೆ ಇರ್ತವ ಅಕ್ಕವು.
ಹ ಅವು ಸರಿ ಬರ್ವಲ್ ನೋಡಿ ಇಗ ಅವು ಹೈಬ್ರಿಡ್ ಅನವು ಈ. ಈ ನಾವ್ಲ್ಲೂರ್ ಕಡೆ ಛಲೋ ಇರ್ತಾವ ನೋಡು ಪ್ಯಾರ್ಲ ಹಣ್ಣ.
ಹಾ ಅಲ್ಲಿ ಛಲೋ ಸಿಕ್ತಾವ ಅಕ್ಕಾ ಮತ್ತ್.
ನೀರ್ ನೀರ್ಲ ಹಣ್ ಇಲ್ಲ ನಿಮ್ ಕಡೆ ನೀರ್ಲ ಹಣ್ ಗಿಡಾ ಇಲ್ಲನ.
ನೀರ್ಲ ಹನ್ ಗಿಡಾ ಇಲ್ಲ ಅಕ್ಕಾ ಮಾಮಾಯ ಹಚ್ಚವಕ ನಾವ್ ಹಿತ್ಲಾಗ ಐತಿ. ಅದ ಇನ್ನ ಇಗ ಇನ್ನು ಚ್ಚಿಗ್ಯಾ. ತೈತಕ್ಕ ನಮ್ಮ್ ಮಾಮಾರ ಹರ್ಕೊಂಬಂದ್ ಕುಡ್ತಾರ ಅಕ್ಕಾ ಅಲ್ ಹಳ್ಳ್ಯಾಗ ಜಗ್ಗಿ ಸಿಕ್ತಾವಲ್ಲಾ ಅಕ್ಕಾ.
ಹೌದಲ್ಲ ಇದ್ರಾಗ ಸಕಜಗ್ಗಿ ಸಿಗ್ತಾವ ಕಲ್ಗಟಿಗಿ ಕಡೆ.
ಹಾ ಅಲ್ಲೇವ ಮಾಮಾನ ಹರ್ಕೊಂಬಂದು ಅವ್ರ ಕೊಟ್ಟುತ್ತಾರ ಅಕ್ಕ ನಮ್ಗ.
ನಿಮ್ಗ ತಿನ್ನಾಗ ಮನೀಗೆ.
ಹಾ ಅಲ್ಲು ಅಲ್ಲೇ ಆದ್ರು ನಮ್ಮ್ ಮನೀ ಹಿತ್ಲಾಗೂ ಗಿಡಾನ ಐತ್ತಕ್ಕಾ. ಅಲ್ ಗಿಡಾನು ಆಯ್ತಕ್ಕ ಎಲ್ಲಾ ಆಯ್ತ ಅಲ್ಲಿನೂ ಕೊಡ್ತಾರ.
ಚಲೋ ಬಿಟ್ಟಾವೆನ ಅಲ್ಲೇ ನೀರ್ಲಣ್ಣ.
ಹಾ ಚಲೋ ಬಿಡ್ತಾವಕ್ಕ ಅಲ್ಲಿ ದೊಡ್ ದೊಡ್ಡ ಅಣ್ಣಕ್ಕ ಸಕ್ರೆ ತಿನ್ನಂಗಕ್ಕ ಅವು ಅಣ.
ಹೌದು ಈಗೂ ದೊಡ್ಡವು ಬಂದವ್ ನೋಡ್ ಮಾರ್ಕೆಟ್ನಾಗ ಎಲ್ಲಾ ಬೀಜ ಸ್ವಲ್ಪ ಇರ್ತೈತಿ ಒಳಗ ಪಿಂಡ ಜಾಸ್ತಿ ಇರ್ತೈತಿ ಹಣ್ಣಿಂದ ಆದ್ರ ಏನು. ಅಂದ ದಿವಸ ಅವು ಇಟ್ಟು. ಇಲ್ಲಾಂದ್ರ ಪಿಚ ಪಿಚ ಅಂತ ಇದ ಆಗ್ಬಿಡ್ತಾವ. ಹೌದು ನಾವು ಮೊನ್ನೆ ಆಕಿ ಅಹ್ ಈ ಹುಬ್ಬಳ್ಳಿ ಅಂಕಲಿಗೆ ಇದನ್ ತಗೊಂಡ್ಲು ಎಂತ ದೊಡ್ಡ ಹದವು ಅದ್ರ ಮೆತ್ತಗ ಈ ನಾಳಿಗಿಟ್ರ ಮೆತ್ತಗ ಆಗ್ಬಿಡ್ತಾವ ಅವು. ಐವತ್ತು ರೂಪಾಯ. ಅರ್ದ ಕಿಲೋ ಅಂತ ಅಂದ ತಗೊಂಡ. ಬಂದ್ವಿ ನಾವು. ಇದು ಮತ್. ಇದ್ರ ಯಾವ ಹಣ್ಣ ಮತ್ತ ಯಾವ ಹಣ್ಣ ಅದಾವ.
ನ ಸೀತಪಲ ಹಣ್ಣಕ್ಕ. ನಿಂಬೆನೀನ್ ಗಿಡ ಆಯ್ತಕ್ಕ ಸೀತಾಫಲ್ ಗಿಡ ಐತಿ ಮತ್ತೆಂಗಿನ್ ಗಿಡ ಅದಾಕ್ಕ.
ಏನ್ ಇಲ್ಲೆ ಹಿತ್ತಲ್ದಾಗ ಅದಾವ.
ಹಾ ಇತ್ತಲದಾಗ ಅದವಕ್ಕಾ. ಎರಡು ಅದರಾಗ ಸಿದ್ಲು ಬಿದ್ದು ಎರಡು ಒನಗ್ಯಾವಾ. ಕ್ಕಾ ಇನ್ನು ಎರಡು ಅದಾವ.
ಅವು ಚೊಲೋ ಅದಾವನ ಹಣ್ಣು ಅವನು ಮಾರಕ್ ಕೊಡ್ತೀರಿ.
ಅವನೇನ್ ಇಲ್ಲಕ್ಕ ಅವ ಮನ್ಯಾಗ ಅವನ್ ತಿನ್ ಖಾಲಿ ಮಾಡ್ತಾರಕ್ಕ ಅಷ್ಟು ಬೆಳೆಲಕ್ಕ ಈಗ ಅವು. ಅವು ಮನ್ಯಾಗ ಇದು ಮಾಡ್ಕೊಂಡ್ ಮನ್ಯಾಗತ್ತ. ತಿಂತಾರಕ್.
ಪ್ಯಾರ್ಲಾಣ್ಣ ಗಿಡ ಎಷ್ಟದವು.
ಪ್ಯಾರಲಣ್ಣಿನ ಗಿಡ ಒಂದು ಐದಾರದವಕ.
ಹೌದೇನು. ಎಲ್ಲೇ ನಿಮ್ಮ್ ಮನಿತ್ತ. ಇಲ್ಲದಾಗಾದವುನ.
ಹಾ ಇಲ್ಲೇ ಮನಿ ಇತ್ತಲ್ಲಗ ಅದಾವಕ್ಕ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಈಗ ಅದ. ಇಗ ಒಂದಿಷ್ಟು ಮೆಷಿನ್ ಗಿಡ ಅದು ಹಚ್ಬಬೇಕಂತ. ತಿರ್ ಏನಕ್ಕ. ಅದ್ರಾಗ ಮೆಶ್ಶಿನ್ ಗಿಡ ಹಚ್ಬೇಕದು ಮೆಣ್ಸಿನ್ ಗಿಡ ಅದು ಹಚ್ಬೇಕಂತ ಹೇಳಿ ಇದು ಮಾಡ್ಯವಕ್ಕ. ಕೊಚ್ಚಿ ಅದ್ರಾಗೂ ಹಂದಿ ಒಂದ್ ಒಂದ್ ಗಂಟ್ಬಿದ್ಬಿಟ್ಟವಕ್. ಅದಕ್ಕ ಅದ ಮ್ಮೆಲ್ಲಾ ಮಾಡಿದ್ವ ಕ್ಕ ಬೇ ಲಿ ಹಾಕಿದ್ರುನು ಬಿಡ್ವಲ್ವ ಕ್ಕ ಹಂದ್ ನಿನ್ನೆ ಬಂದ್ಮತ್ತ್ ಮನೀರ್ ನಳ ಒಂದ್ ಬಂದಿದ್ವಲ ಕ್ಕ ಫುಲ್ ಹಸಿ ಆಗಿದ್ದು ಕ್ಕ ಎಲ್ಲಾ ಬಂದು ತುಳ್ದಾಡ್ಬಿಟ್ಟವಕ್ಕ ಪೂರ.
ಅಯ್ಯಯ್ಯ ಹಂಗಾದ್ರೆ ಏನ್ ಹಚ್ ಚಕ್ಕೋಯ್ದ ಇದಾಗಲ್ಲ ನೋಡು.
ಹ್ಮ್ ಹಂ ಚ ಚಲೋ ಬೆಳದಿದ್ವಕ್ಕಮ ಗಿಡ ಎಲ್ಲಾ ಮೆಷಿನ್ಗದು ನಿನ್ನೆ ಅಂದ್ರೆ ನಮಕಣ್ ನಾಕ್ದಿನತಕೋ ಕಂಟಿನ್ಯೂ ಅದಾವ ನೀರ್.
ಮತ್ನಮ್ಕಡೆ ಬಂದೇ ಇಲ್ಲಲ್ಲ.
ಏನ್ ನ್ಕ್ ಗೊತ್ತಿಲ್ಲ ನಾಕ್ದಿನಾದ್ ನಮ್ಗ್ ಕಂಟಿನ್ಯೂ ಅದ ಇಲ್ಲಕ್ಕ ಬಂದ್
ಮಳೆ ಸೀರಿರ್ತ್ ಸೀನಿರ
ಬಾಂಧಿಲಕ್ಕ ಶಿವ್ನಿರಕ್ಕ ಶಿವ್ನಿರ. ಅದೇ ನಮ್ಗಕ್ಕ ಶಿವ್ನೀರ ಬಂದಿದ್ವಿ ಅಕ್ಕ ಹಾ ಅಕ್ಕ. ಇಲ್ಲ ನಡುುವಂದ್ ದಿನ ಬೋರ್ನೀರ್ ಬಿಡ್ತಿದ್ನಕಾ ಯಕ್ಸ್ ಬೋರ್ನಿರ
ಈಗ ನಿಮ್ಗೆ ನ್ ನೀರಿನ್ ತೊಂದ್ರೆ ಇಲ್ಲ ಹಂಗಾರ.
ನೀರಿನ್ ತೊಂದ್ರೆ ನಿಲಕ್ಕ ನೀರ್ ಬಿಟ್ಟಿದಕೇನೆ ಆ ಪರಿಯಾಗತ್ಕ ಗಿಡ ಹತ್ತಿದ್ಲ್ಲಾ ಗಿಡ ಹೋಗ್ಯಾವಕ್ಕ.
ಗಿಡ ಹಾ ಹಾ ಸ್ವಲ್ಪ ಗಟ್ಟ್ ಮುಟ್ಟಾಗಿ ಬೇಲಿ ಕಟ್ಟ್ ಟ್ಟೀ ಇದನ್ ಮಾಡ್ಬಿಡ್ರಿ ನೋಡ್ಕೊಂಡ್ ನೀವ್ ಮನೆಗಾ ಇರೋದಿಲ್ಲ ಅಲ್ ನೋಡ್ಕೊಂಡ್ ಇದನ್ ಮಾಡಕ್. ಹ ಬಂದು ತೊಳ್ದಾಡಿ ಬಿಡ್ತಾವಲ್ಲ. ಹ್ಮ್ ಸ್ವಲ್ಪ ಕೊತ್ತಂಬರಿ ಪುದೀನಾ.
ಮ ಊರ್ಗ ಹೋಗುವ ಮುಂದ ನ. ತಂಗಿ .
ಹಾ.
ಬೆಳಗ್ಗೆ.
ಹಾ ಹಾ.
ತಿಮ್ಮ ಬಿಟ್ಟಿ .
ಅಯ್ಯ ಅಯ್ಯ ಅಷ್ಟು ಕಿತ್ತ ಬಿಟ್ಟ ಅವನ.
ಅಷ್ಟು ಕಷ್ಟಕ್ಕಿತ್ತವಕ್ಕ ಒಂದ್ ಮೂವತ್ ನಲ್ವತ್ ಗಿಡ ಹಾಕಿದ್ವ ಅಕ್ಕವ.
ಅಯ್ಯ ಅಯ್ಯ ಈಗ ಮಳಿ ಐತ್ ನೋಡ್ರಿ ಗಟ್ ಮುಟ್ ಮಾಡ್ಕೊಂಡ್ ಒಂದು ಇಷ್ಟು ಏನಾರ ಚಾರ್ಟ್ ಮಾಡ್ಕೊಂಡ್ ಒಂದ್ ಎಷ್ಟ. ಪುದೀನ ಕೊತ್ತಂಬರಿ. ಶಾಮಂತಿ ಅಂತ ಹಾಕೊಂಡ್ರ ನಿಮಗ್. ಆಗ ಮನಗೆಷ್ಟು ಹಾಕಥೈತೇ ಅಲ್ಲ.
ಹ್ಮ ಆ. ಆಕೈತಕ್ಕ ಮನಿಗ್ ಅಷ್ಟ ಅಂದ್ರೆ ಅದ್ರಾಗ ಮತ್ ಮಾರ್ತಾ ಬಿಡಕ್ಕ ಮಮ್ಮಿ ಅದನ. ವ.
ಹೌದನಾ ಹ್ಮ ಹ್ಮ್.
ಹ್ಮ್ ಮತ್ ಮನೆಗ ಅಷ್ಟ. ಇಷ್ಟದು ಮಾರಾಕೋದ್ನು ಇದು ಮಾಡ್ತಾರ ಕಲೆ.
ಮ ಮಹಾರಾಷ್ಟ್ರ ಹುಡ್ತಾವನಲ್ಲೇ
ಹಾ ಅಕ್ಕಾ ಹುಟ್ಟುತ್ತವ. ನಡುವು ಸಾಗಣಿ ಗಿಡ ಆಯ್ತಕ್ಕ ನಮ್ದ.
ಹ್ಮ್ ಹ್ಮ್ ಹ್ಮ್.
ಆ ಸಾಗಣಿ ಗಿಡ ಬಿಟ್ಟ ಹಾಕಿದ್ವಿ. ಲಕ್ಕ ಹಿಂಗಾಗಿ ಆ ಕಡೆ ಎಲ್ಲ ಚಲೋ ಬರ್ತಿತ ಅ. ಕೈ ಕಡಿಮೆ ಸಾಗನಿ ಗಿಡದ್ ಕಡೆ ಹಾಕಿದ್ವಿ ಅಂದ್ರ ಚಲೋ ಬರೋದಿಲ್ಲಕ್ಕ.
ಅಲ್ ಹಿಂದಷ್ಟು ಅ ಅಷ್ಟು ಜಾಗ ಆಯ್ತೇನು ನಿಮಗ ಅಲ್ಲಿ ಹಿಂದ.
ಹಾ ಅಕ್ಕಾ ಆರ್ ಗುಂಟೆ ಜಗದಾಗಕ್ಕ ಮೂರ್ ಮನಿ ಅಷ್ಟು ಮತ್ತ್ ಪೂರ ಹಿತ್ಲಾನ ಐತಕ್ಕ.
ಹೌದನ ಹಂಗ ಯಾರ ಬೆಳ್ಕೊಬೋದು ಬಿಡು ಬೇಕಾದ ಅಂಗ.
ಹ್ಮ್ ಅದ ಮೂರು ಅದು ಆರ್ ಗುಂಟೆದಾಗ ಮೂರ್ ಜನ ಆದದಾರಲ್ಲಕ್ಕ. ನಾವೀಗ ನಮ್ದ ಎಷ್ಟ್ ಬರ್ತೇತ್ತಲ್ಲ ಅಷ್ಟ್ರಾಗ ನಾವ್ ಮಾಡ್ಕೊಂಡ್ ಹೊಂಟಿವಿ ಅಕ್ಕ.
ಪ್ರಯೋಗ ಮಾಡ್ಕೋಬೇಕ್ ನೀವು.
ಹ್ಮ್
ಹ್ಮ್ ಹ್ಮ್ ಹ್ಮ್ ಸರಿ ಮಾಡ್ರಿ ಗೋಬಿ ಮಾಡಿ ಹೇಳ್ರಿ ಹೆಂಗ್ ಆತಂತನ್ ನನಗ.
ಆಯ್ತಕ್ಕ ಹೇಳ್ತಿನಿ.
ಹ್ಮ್ ಸರಿ ಸರಿ ಇಡ್ಲಾಪ್ಪಿ.
ಹಾ